ಹಾ ನಮಸ್ಕಾರ
ಹಾನ್ ಹೇಗಿದ್ದೀರಿ ಊಟ ಮಾಡ್ಬೇಕೇ ನೋಡ್ರಿ
ಹೌದ್ರಿ ಹ್ರರಿ ಆರಾಮ್ ನೋಡ್ರಿ ನೀವ್ ಆರಾಮಲ್ರರಿ
ಹಾ ಆರಾಮಿದೀ ನೋಡ್ರಿ ಮತ್ತೇನ್ರಿ ಏನ್ ಮಾಡತ್ರಿ ಏನಿಲ್ಲಲ್ೋಡ್ ಸು್ನೆ ಕೂತಿದವ್ರರಿ
ಹಾ ರೀ
ಹಾನ್ರಿ ಹ ಮಳಿನ ಇಲ್ ನೋಡ್ರಿ ಬಾಳ ದಿನ ಆಯ್ತ್ು ಪ್ಪ
ಹೌದ್ರಿ ಈಕ ನ ಅಲ್ಲಿ ಗಡುಗ ಗುಡುಗ ಮಿಂಚ ಅದ ರೀ ಸ್ಟಾರ್ಟ್ ಆಗತದ ಮೇ ಬಿ ಇಷ್ಟ ದಿನ ಬರೀ ಸೆಕಿ ಇತ್ತಲ್ರಿ ಇವತ್ ಒಂದಚೂರು ಮಾಡದಂಗ ಆಗ್ಯದ್ರೀ ಮಳಿ ಬರ ಪೊಸಿಷನ್ ಅದ ರೀ ಮತ್ತೆ ಆಗ್ತದ ಏನ್ ಮಾಡ್ತದ ನೋಡ್ಬೇಕು ಏನ್ ಶೆಕೀರಿ ಸಿಕ್ಕಾಪಟ್ಟೆ ಕುದಿಯದಾರಿ ಈಗಂದ್ರ
ಹೌದ್ ಹೌದ ನೋಡ್ರಿ ಜಾಸ್ತಿರಿ ಬಿಸಲಿನ ಅಷ್ಟೇರಿೀ ಹೆವಿ ಬಿಸಲ ಆಗ ಬಿಟ್ಟಿತೇರಿ
ಹೆವಿ ಬಿಸಲಗಿದ್ರಿ ಎಲ್ಲಿ ಹೊರ್ಗ ಹೋಗಂಗ ಅನ್ಸಲ್ ಬರ ಹೊರಗ್ ಬಂದ ಕುಂದ್ರಂಗ ಆಗಲ್ಲ ಅಷ್ಟ ಶಕೀ ಶಕ್ಕಿ ಆಗ್
ಹಾ ಹನ್ರಿ
ಹ್ಮ್ ಅಂತರ್ ಲಾ ಈ ಸರಿ ಬರಗಾಲ ಆದಂತಂತಾರ ಹೌದೇನ್ರಿ
ಅನತರಿ ಹಿಂದಿನ ಜನ ಎಲ್ಲಾ ಸರಿಯ್ದೇವ್ರಿಗೆ
ಬಾ ಯಾವ ವರ್ಷ ಅದು ನೆರಳಿ ಹಣ್ಣ ಬೆಳಿತಾರಲ್ರಿ ಆ ವರ್ಷ ಬರಗಲ್ಲ ಬಾಳ್ ಬರ್ತದಂತೆ ಯಕಶಂದ್ರ
ಹೌದ್ರಿ ನೆರಾಳೆ ಹಣ್ಣು
ಹಾ ಈ ಸರಿ ಸೀಸನ್ ಮಾರ್ಕೆಟ್ನಾಗ ಅವೇ ಜಾಸ್ತಿ ಅವ್ರಿ ಯಾವ ವರ್ಷ ನೇರಳ ಹಣ್ಣು ಜಾಸ್ತಿ ಬೆಳಿತಾರ ನೋಡು ಮಾರ್ಕೆಟಗ್ ಬರ್ತಾವಲ್ಲಾ ಆ ದಿನ ವರ್ಷ ಪೂರ್ತಿ ಬರಗಾಲ ಇರ್ತ ಅಂತಾನ ಹಿಂದ್ ಅಂದಿದ್ದ ಕೇಳಿದ್ದೇನ ರಿ ಅದಕ್ಕದು ಕರೆನಾ ಸುಳ ಅಂತ ನನಗೇನು
ಏ ನಂಗು ಅಷ್ಟೊಂದು ಗೊತ್ತಿಲ್ರಿ ಬಟ್ ನಮ್ಮ್ ಹೋಲ್ಡಾಗ್ ಅದಾವ್ ಬಿಡ್ರಿ ನೆರಳೆ ಹಣ್ಣದಾವ್ರಿ
ಹಾ ರೀ ಸರಿ ಬಾಳ ಆಗ್ಯವ ಏನ್ರಿ ಕಾಯಿಗಳವು
ಹ್ಮ್ ಅಷ್ಟೇ ನಾರ್ಮಲ್ ರರಿ ವರ್ಷ ಎಷ್ಟಾಗ್ತೋ ಅಷ್ಟೇ ರೀ ಜಾಸ್ತಿ ಅನಾಗು ಇಲ್ರಿ ಸ್ವಲ್ಪ ಕಮ್ಮಿ ಅನ್ನಂಗುನು ಇಲ್ರಿ ನಾರ್ಮಲ್ ನೋಡ್ರಿ ಮೀಡಿಯಂ ದಾಗ್ ಅದಾವ ಏ ಇಲ್ ನಾ ಏನ್ ಮಾರ್ಕೆಟ್ ಗೆನ್ ವಯಲಾರಿ ಫ್ಯಾಮಿಲಿ ನಮ್ದದು ಕುಟುಂಬ ದೊಡ್ಡದ ಐತಿ ಬಳಾ ಸೊ ಹಂಗಾಗಿ ಎಲ್ರಿಗೂ ಶೇರ್ ಮಾಡ್ತೀರ ಹನ್ರಿ ಹ ಅಜ್ಜಿ ಅವ್ರರಿಗೆ ಹಾನ್ರಿ ಮಾಮ ಅವ್ರಿಗೆ ಎಲ್ರಿಗೂ ಕೊಟ್ಟ ಕಳಸ್ತಿವಿ
ಹೌದ್ರಿ ಹೊಲ ಎಷ್ಟ ಅದ್ರೀ ನಿಮ್ ಹೊಲ ಎಷ್ಟ ಎಕರೆ ಅದಾರೀ
ನಮೂದು ರಿ ಒಂದ ಐದೂ ಎಕರೆ ಐತಿ ನೋಡ್ರಿ ಹೊಲ
ಹಾ ರೀ ಐದ ಎಕರೆ ಅದ ನಂಗ ಐತ್ರಿ ಪೂರ್ತಿ ಏನ್ ಹಕಿರಿ ಹೊಲ್ದಾಗ
ಏನಿಲ್ಲ ನೋಡ್ರಿ ಹತ್ತಿನಾ ಮಾಡದ್ರಿ ಮತ್ದ್ಲೆಲ್ಲಾ ಕೋಳಿ ಮಾಡ್ತಿದ್ರಿ ಹ ನೀರಾವರಿನ ಐತ್ರಿ ಮೊದ್ಲೆ ಎಲ್ಲಾ ಕೌಳಿ ಅದು ಮಾಡ್ತಿದ್ದ್ರೀ ಹಾ ಅದೇ ಮಾಡ್ತಿದ್ದಿರಿ ನಮ್ ಕಡೆ ಎಲ್ಲಾ ಜಾಸ್ತಿ ಬತ್ತಾನೆ ಮಾಡ್ತ್ರಿ ಇವಾಗ ರೀಸೆಂಟ್ಗಿ ಒಂದ್ ಟೂ ತ್ರೀ ಇಯರ್ಸ್ ಆಯತ್ರಿ ತಗದು ಹತ್ತಿ ಮಾಡ್ಲತ್ತಾರೆ ಇವಾಗೆಲ್ಲ ಜಾಸ್ತಿ ಜನ ಎಲ್ಲ ಅದಕ್ಕೆ ಡಿಪೆಂಡ್ ಆಗ್ಬಿಟ್ಟಾರೆ ಹತ್ತಿ ಮಾಡೋದು ತೊಗರಿ ಮಾಡದು
ಹೌದ್ರಿ
ಹೂಂ ರಿ
ಆದ್ರೆ ಈ ಕಡೆ ಜಾಸ್ತಿ ರಾಯಚೂರು ಆಯ್ತು ಯದ ಗಿರಿ ಡಿಶಲ್ ಜಾಸ್ತಿ ಬತ್ತನೇೆಲ್ಲಲೆ ಬಾಳ ಬೆಳೀತಾರಿ
ಹೌದೌದ ರಿ ಆ ಕಡೆ
ಹ ಹಾ ರೀ ಪೂರ್ತಿ ಎಲ್ಲಿ ನೋಡ ಮ ಅಕ್ಕಿನ ಇದೇ ಇರ್ತದ್ರೀ ನಮ್ ಕಡೆ ಹಿಂಗಿಲ್ರರಿ ಒಟ್ಟೆ ನೆ ಭತ್ತ ಹಾಕಲ್ಲ ನಮ್ ಕಡೆ ನೀರ್ ಇರಲ್ಲಲ್ರರಿ ನಾವ್ ಬರೀ ಹತ್ತಿ ಗೋಧಿ ಜೋಳ ಕಬ್ಬು ತೊಗುರಿ ಹಿಂತವೇ ಜಾಸ್ತಿ ಆಕ್ತಾರ ನಮ ಕಡೆಗ್ರಿ ಹಾ ವರ್ಷ ನಾವ ಒಂದು ಎ ಎಷ್ಟ್ ಎಕರೆ ಹೊಲ ಅಂತೆ ಕಬ್ಬ ಕಬ್ಬೆ ಹಚ್ಚ ಬಿಿಡ್ತಾರರಿ ಒಂದ್ ವರ್ಷ ಅಲ್ಲ ಮೂರ್ ವರ್ಷನ ಅದೇ ಕಬ್ಬ ಇರ್ತದಲ್ರರಿ ಹೆಂಗು
ಹ ಹುನ್ರಿ ಉಳಿತಾಯ ಮಾಡ್ಬೇಕಲ್ರಿ
ಹಾ ರೀ ಅದ ಇಲ್ಲಿ ಫ್ಯಾಕ್ಟ್ರಿ ಸಮೀಪ ಆಗ್ತದಲ್ಲಾ ಸುತ್ತ ಸುತ್ತಮುತ್ತ ಇದರೆಲ್ಲ ಜಾಸ್ತಿ ಕಬ್ಬ ಹಚ್ಚಿ ಬಿಡ್ತೆವ
ಹ್ಮ್ ಇಲ್ಲೇ ಬರ್ತಾರ ನೋಡ್ರಿ ನಮ್ಮೂರಾಗ ಐತ್ರಿ ಫ್ಯಾಕ್ಟ್ರಿ ಹೋಗದು
ಅದು ನ ಹಾ ನಾಗರಹಳ್ಳಿ ಇಲ್ಲಿ ಮುಂದ್ ಬರ್ತದಲ್ರಿ ಅದು
ಹಾನ್ರಿ ನಾಗರಳ್ಳ ಹಿಂದ್ಗಡನೇ ರರಿ ಹಾ ಮುಂದ್ಗಡೆೆಯಲ್ಲಿ ಹಿಂದ್ಗಡನೇ ರರಿ
ಯಲಿಗಿರೊಡ್
ಹಾ ಯಾಳಗಿ ರೋಡ ಹಾ ಹುನ್ರಿ ಆ ರೋಡಿಂದ ಬಂದ್ರ ಎಲ್ಲ ಎಲ್ಲ ನಾವೆಲ್ಲಾ ಕೆಂಭಾವಿ ಹೋಗಬೇಕಂದ್ರ ಯಾಳಗಿ ರೋಡಿಂದಾನ ಹೋಗ್ತಿವರಿ ಬೈ ವೆಹಿಕಲ್ ಬಸ್ ಕಮ್ಮಿ ರೀ ಆ ಕಡೆ ಬಸ್ ಹೋಗೋದ ಇಲ್ರಿ
ಅದಾವ್ರಿ ಅವಾಗೊಂದ ಇವಾಗೊಂದ ಅದಾವ್ರಿ
ಹಾ ಟೈಮಿಗ್ ಇಲ್ರಿ ಕರೆಕ್ಟ್
ಹಾನರೀ ಅದ್ರಾಗ ಈಗ ಫ್ರೀ ಬಸ್ ಮಾಡ್ಯಾರಂತ ಒಂದು ನಾಕ್ ಹೋಗಲ್ ಬಸ್ ಎರಡೆ ಹೋಗ್ತಾವ್ರೀ
ನಮಗರೇ ಹೇಳ್ಬಾರಬಿಡ್ರಿ ಗೇಷ್ಟ್ ಟೀಚರ್ ಒಂದ್ ಕಡೆ ಹೋಗಿಕ್ ವರ್ಕ್ ಮಾಡಾಕ ಬಾಳ್ ಕಸ ಬಿಡ ಒಂದ ದೂರಾಗಿನ್ ಇನ್ನೊಂದು ದೂರಿಗೆ ಗೇಷ್ಟ ವರ್ಕ್ ಮಾಡ್ಬಾರಂದ್ರ
ಹಾ ನರೀ
ಹುನರಿ ಟೂರ್ ಫೋಟೋ ಏನಾರ ಅದಾವ ಏನ್ರರಿ
ಹ್ಮ್ ಅದಾ ನೋಡ್ರಿ ಟೂರಿಂದ ನೆನಪ ಬಂತು ದಾಂಡೆಲ್ದಿ ಮಸ್ತ್ ಎಂಜಾಯ ಮಾಡ್ದೇವಲ್ರರಿ
ಹ
ಮತ್ತೊಂದ ಹಾ ರೀ ಹೋದ ಹೋದ ವರ್ಷ ಹೋಗಿದ್ದೆವ ನೋಡ್ರಿ ದಾಂಡೇಲಿಗೆ ಆದ್ರೂ ಅಲ್ಲಿ ಇರುವಂತ ಎನ್ರಮೆಂಟ್ ಬಾರಿ ಬಾರಿ ಬಿಡ್ರಿ ಮೇಡಂ ನನ್ ಫಸ್ಟ್ ಟೈಮ್ ಆತರಾ ಎಂಜಾಯ್ ಮಾಡಿದ್ರಿ ಅದು ಪ್ಲೇಸ್ ಹಾ ರೀ ಅಲ್ಲ ಮಾರ್ನಿಂಗ್ ವಾಕಿಂಗ್ ಹೋಗ ಹೋಗಿದ್ವಿ ನೀವು ಬಂದಿದರೇನರಿ ಅವತ್ತ ನಾನು ಭಾಗ್ಯಾ, ಸುರೇಖಾ ಇನ್ನೊಬ್ಬಕಿ ಸುರೇಖಾಕ್ಕ ಅಂತಿದಳ ನೋಡ್ರಿ. ನಾಕು ಜನ ಹೋಗಿದ್ರಿ ಮಾರ್ನಿಂಗ್ ಹೋಗಿದ್ವಿ ಹ ಅಲ್ಲಿ ಏನ್ ಫೋಟೋ ಶೂಟಾ ನೋಡಬಾರದ್ರಿ ಅವೆಲ್ಲ ಫೋಟೋ ಇನ್ನ ಅದಾವ್ರೀ ಅದನ್ನ ಫೋಟೋ ನೋಡೋ ಅದು ಅಲ್ಲಿ ಇರಂತ ಮ ನೇಚರ್ ಎಲ್ಲಾ ಕಣ್ಣ ಕಣ್ಮುಂದೆನೆ ಕಟ್ ಹಾಕಿದಂಗ ಆಗ್ತದ ನೋಡ್ರಿ ಹಾ ಆ ರೆಸಾರ್ಟ್ ನ ಹೆಂಗ್ರೀ ಮೇಡವ್ರೀ ಎಷ್ಟ ಸಿಸ್ಟಮಟಿಕ್ ಆ ರೆಸಾರ್ಟ್ ಹಾ ರಿ ಅದ್ರಾಗ ನಾವು ಮಳಿ ಕಾಲಲ್ದಾಗ ಹೋಗಿವಿರಿ ಪೂರ್ತಿ ಮಳೆ ಬರಂತ ಸೀಸನ್ ರೀ ಅದು ಸುತ್ತ ನೋಡ್ತಿವ ಅಚ್ಚು ಹಸಿರ ರ ಮಳಿನ ಎಷ್ಟ್ ಚಂದ ಫೋಟೋ ರಿ ಅವು ನೋಡ್ಬಾರ್ದು
ನಮ್ಮ ಕಡೆ ಎಲ್ಲಾ ಫೋಟೋ ತೆಗಿಬೇಕಂದ್ರ ಹ್ ಅದಾವ್ರೀ ಸ್ವಲ್ಪ ಅದಾವ್ರಿ ಸ್ವಲ್ಪ ಎಲ್ಲಾ ಲ್ಯಾಪಟಾಪ್ ಫೋನ್ ಸ್ಟೋರೇಜ್ ಆಗುತ್ತ ಅಂತ ಸ್ವಲ್ಪ ಲ್ಯಾಪಟಾಪ್ ಗ ಹಾಕತೀನ್ರಿ ಹ್ಮ ನಿಮ್ಗೆ ಏನಾರ ಬೇಕಂದ್ರೆ ಹೇಳ್ರಿ ನಾ ಸೆಂಡ್ ಮಾಡ್ಕೊಂಡ್ ಫಾರ್ವರ್ಡ್ ಮಾಡಿರ್ತೇನ್ರಿ ನಿಮ್ಗ
ನಾ ಅವತ್ ಸ್ನಾಪ್ನೆ ತಕೊಂಡಿದ್ದ್ ನೆನಪವಲ್ರರಿ ಕೇರಮ್ ಆಡಕತ್ತ ನೋಡ್ರಿ ಈ ಕಡೆ ಊಟ ಮಾಡಲ್ಲಿ ಜಾಸ್ತಿ ಆ ಫೈರ್ ಕ್ಯಾಂಪ್ ಬಾಜು ಅಲ್ಲಿ ಆಟ ಆಡಲ್ಲಿ ಕೆೇರಂ ಕೂ ಕೊಂಡಿದೆವಲ್ಲ ಹಿಂದ ಕಡೆ ನದಿ ಇ ಹಿಂಗ ನದಿಕ್ ಮುಖ ಮಾಡ್ಕಶನ್ ಕುಂತು ಪೋಸ್ ಕೊಟ್ಕೊಂಡ್ ತಕೊಂಡಿದ್ ಫೋಟೋಗಳು ಇನ್ನ ಅದಾವರೀ
ಹೌದೌದೌದು ಅದತ್ವೋ ಲ್ಯಾಪ ಟ್ಯಾಪ ನಾಗ ಅದಾವ್ರೀ
ಹಾ ರೀ ಅಲ್ಲಿ ಯಸ್ಟ್ ಮಸ್ತ್ ಆಟ ಆಡ್ದೇವಲ್ರೀ ಕೇರಮ್ ಮಾಡಿದ್ವಿ ಕದೇನೋ ಇದು ರೀ ಅದ ಹೊಡೇದು ಗೋಲ್ ಸೆಟ್ಟಿಂಗ್ ಏನ ಇತ್ತಲ್ರರಿ ಅದ್ ಯಾವದರೀ ಗೇಮ್ ಅದೊಂದ ಆಡವ್ರಿ ಆಟಗಳ ನಾವ ಫಸ್ಟ್ ಟೈಮ್ ಜೀವನದಾಗೆಲ್ಲ ಆಟ ಆಡಿದ ಅಂದ್ರೆ ಆಡ್ಲಿಕ್ಕೂ ಇಷ್ಟು ಮಜಾ ಬರ್ತ ರಿ ಅಲ್ಲಿ ಜಗಳ ಮಾಡ್ತಿದ್ದ ನಾ ಆ ಮಾಡ್ತೇ ನೀ ಹಾಡ್ತೇನ ಅಂತನಂದಕೆಸಿ ಭಾಗ್ಯಾ ನಾವು ಒಂದೇ ರೂಂ ಆ ಕಡೆ ಆಜು ಬಾಜುನ ಇದ್ದವಲ್ರರಿ
ಹೌದೌದೌದ್ರೀ
ಹಾ ಜಗಳಾ ಮಾಡಕ್ರೀ
ಹ್ಮ ಮತ್ ಸಾಕಷ್ಟು ಜನ ಇದ್ವಲ್ರರಿ ಮತ್ತ್ ಒಬ್ರಿಗೆ ಅಂದ್ರ
ಹಾ ರೀ ಬಟ್ ಅದೊಂದು ಅವಕಾಶ ಸಿಗಲಿಲ್ಲ ರೀ ಅಲ್ಲಿ ಯಾವ್ದು ಗಣೇಶನ್ ಟೆಂಪಲ್ ಅಂತ ಅದಂತಲ್ರಿ ಸುತ್ತ ಅದನ ಅದ್ ದು ನೋಡ್ಲಿ ಅವಕಾಶ ಸಿಗ್ಲಿಲ್ರಿ ನೋಡಿದೇವ ಅಂದ್ರ ಮತ್ತೊಂದ ತರ ಪ್ಲೇಸ್ ಚೆನ್ನಾಗಿರ್ತತ್ರಿ
ಅಲ್ಲಿ ಹೆವಿ ಮಳಿ ಇತ್ತಲ್ರರಿ ಹೆವಿ ಮಳಿ ಇ ಸಲುವಾಗಿ ಅವ್ರ ಏನ್ ಮಾಡ ಇ ಬಡ ನಕ್ಸ್ ಟಮ ಕರ್ಕೊಂಡ್ಗಿಮ ನೆಕ್ಸ್ಟೈಮ್ ತೋರ್ತೀವಮ್ಮ ಅದ್ರ ಸೊ ಹಂಗಾಗಿ ನಾವ್ ಯಾರುಏನು ಅ ಇಲ್ರಿ ಅವ್ರರಿಗೆ ಸರಿ ನಕ್ಸ್ಟ್ ಟೈಮ್ ಬರ್ತವ ನಕ್ಸ್ಟ್ ಟೈಮ್ ಹೋದ್ರ ರಯ್ತ ಅಂತಸ ನಾ ಸುಮ್ನೆ ಅ ಆದೇರರಿ ಯಾಕಂದ್ರೆ ಎಲ್ಲಾ ಕಡೆ ತೋರಿಸಸ್ತಿದ್ರಿ ಅಲ್ಲಿ
ತೋರ್ಸಿದ್ರ ಹೌದ್ರಿ ಮಳಿ ಒಂದ್ ಇತ್ತಲ್ಲ ರೀ ಅಲ್ಲೇ ಬ್ಯಾನ್ ಮಾಡ್ಬಿಟ್ಟಿದ್ರಿ ಅವಾಗ್ರೀ ಹಾ ರೀ ಅದ ಆಕ್ಚುಲಿಏ ನಾವು ಮೂರು ನಾಕ ದಿನ ಹೋಗವ್ರಿ ಟ್ರೈನಿಂಗ್ ಮೂರ್ ದಿನ ಟ್ರೈನಿಂಗ್ಗ ಬಿಟ್ಕೊಂಡಿದ್ವಿ ನಾಕನೈದು ದಿನಾ ತೋರಿಸ್ತಾರೆೇನು ಅಲ್ಲಿ ಭದ್ರಾ ಕಾಳಿ ನದಿ ಅದ ಲ್ಲಿ ಅಲ್ಲಿಂದ್ರ ಅಲ್ಲಿ ಭಾರಿ ಮಸ್ತ್ ಅದ ರೀ ಅದು ಮತ್ತ ಅಲ್ಲೆಲ್ಲಾ ಅದೇನ್ ರೀ ಕೈ ಹಾಕಿ ರಾಫ್ಟಿಂಗ್ ನೀರಿಂದ ಏನ ಎಷ್ಟೆಷ್ಟು ಮಸ್ ಆಡ್ತಾರಂತ್ರಿ ನಾನ್ ನೋಡ್ತಿದ್ದೆ ಸ್ಟೇಟಸ್ ನಾಗ ನಾನು ಇಲ್ಲ ದಾಂಡೇಲಿ ಬಂದಿನ ಲ್ಲ ನ ನೀಯರ್ ಬಂದಿನಲ್ಲಾ ಇವತ್ತೆಲ್ಲ ನಾಳೆ ಅರ್ಕೊಂಡ್ ಹೋಗ್ತಾರ ಅನ್ನ ಮನಸ್ಸಾನಿಗ್ ತ್ರಿ ಬಟ್ ಅಲ್ಲಿ ಮಡಿ ವಾತಾವರಣ ಇದ್ದ ಸಲುವಾಗಿ ಎಲ್ಲಿ ಕರ್ಕೊಂಡ್ ಹೋದು ಹಾಲ ಇಲ್ರರಿ ಪಾಪ ಅವ್ರಿಗೂ
ಬಾಳ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ಸೊ ಹಂಗಾಗಿ ನಮಗೂ ಬಾಳ ಎಕ್ಸೈಟ್ಮೆಂಟ್ ಇ ಎಲ್ಲಾ ಕಡೆ ಹೋಗ್ಬೇಕು ತಿರುಗಾಡ್ಬೇಕು ನೋಡ್ಬೇಕು ಪ್ಲೇಸಸ್ ಅನ್ನೋದು ಸೋರಾವ್ ಸರ್ ಮಹೇಶ್ಸರ್ ಡಿಕ ಸರ್ ಈ ತರ ಹೇಳ್ಬಿಟ್ರಿ ಹಂಗ
ಹ್ಮ ಅಲ್ಲರ ಅಂದ್ರರು ಸುತ್ತಮುತ್ತ ಪ್ಲೇಸ್ ನೋಡ್ಲಿಲ್ಲ ಅಂದ್ರರು ರೆಸಾರ್ಟ್ ಬಾರಿ ಎಂಜಾಯ್ ಮಾಡಿರು
ಹಾ ಹ ಮಸ್ತಿ ಇತ್ತರ್ ಬಿಡ್ರಿ ರೆಸಲ್ಟ್ ಈ ಮನೆ ಇಲ್ಲಿ ಗುಲ್ಬರ್ಗ ಮೀಟಿಂಗ್ ಕೂ ಅದಕ್ಕೂ ಹೋಲಿಕೆ ಮಾಡಿದ್ರ ಬಾಳ ವ್ಯತ್ಯಾಸ ಐತ್ರಿ
ವ್ಯತ್ಯಾಸ ಅದ ರೀ ಅಲ್ಲಿ ಮುಂಜಾನೆ ರೆಸಾರ್ಟ್ ಗ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ರಿ ಸ್ವಿಮಿಂಗ್ ಪೂಲ್ ಹೋಗಿ ಕಷಚಾಡತ್ತಿದಿಲ್ರರಿ ನೀವು ಫಸ್ಟ್ ಗೆ ಹೋಗ ಹೆಂಗಗತ್ರಿ
ಏ ನನಗೂ ಈಸ ಹೆಂಗಂದ್ರರಿ ಅರ್ಧ್ ಮರ್ದ ಬರ್ತ್ರಿ ಸ್ವಿಮ್ಮಿಂಗ ಸೊ ಫುಲ್ಲು ಬರಲ್ರಿ ಕಡೆ ಜಾಸ್ತಿನ ಇಲ್ರಿ ಹ ಹಂಗ ಎಶಂದ ಹಂಗೂ ಇರ್ಲಿ ಹಿಂಗೂ ಇರ್ಲಿ ಅಂತ ಒಳಗ ಜಿಗ್ದ್ ಬಿಟ್ಟಿದ್ದಿದ್ದಾರೆ ನಾನು
ತನಸ್ತೋರಿ
ಅದು ಮಳಿ ಬಂದಿತ್ತಲ್ರರಿ ಸೊ ಮಳಿ ಬಂದ್ ಸಲುವಾಗ ಏನಾಗೈತ್ಂದ್ರ ಎಲ್ಲಾ ನೀರು ಸ್ವಿಮ್ಮಿಂಗ್ ಪೂಲ್ ಜಾಸ್ತಿ ಆಗ್ಬ ಬಿಟ್ಟತದೆ ನೀರ್ ಬಿಟ್ಟಿತ್ತು ನೀರ್ ಕಮ್ಮಿ ಇದ್ರೆ ಎಲ್ಲರೂ ಈಶಡ್ ಇದರಲ್ಲಿ
ಹಾರಿ
ನೀರ್ ಹತ್ತಿ ಅ ಮಳಿ ಬರೋದಲ್ಲ ಫುಲ್ ಅವ್ರು ಮೋಟ್ರ ಹಚ್ಚಿ ನೀರ್ನ ಹೊರಗ ಗಾಡಿ ಹಾಕಿದ್ರ ಅಂದ್ರೆ ಎಲ್ರು ಸ ಸಿಮ್ ಮಾಡ್ತಿದ್ರರಿ
ಮಾಡತಿದ್ರಿ ಅದಾಗ ಜಸ್ಟ್ ಫಸ್ಟ್ಗ ಸ್ವಿಮ್ಮಿಂಗ್ ಪೂಲ್ ನಂಗ ಗಿಡ್ದವ್ ನೀವೇರಿ ಯಾರು ಯಾರು ಹಿಡ್ದಿರ್ಲಲ್ರಿ ಸೇ ಪುಲಾಗ ನೀವು ನೋಡಿ ಯಾರು ಈಡಿಲಕ್ ಭಯ ಪಟ್ಟ ಬೊಂಡ್ರಿ ನಾವ್ಲ್ಲ ನೀವಲ್ಲಂದ ಗೊತ್ತಾಯ್ತಿರಿ ನೀರಿಂದ ನಾಳ ಎಷ್ಟದ ಅಂತ ಹೇಳಿ
ಅಲ್ಲಿ ಸಣ್ಣದ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ರಿ ಅಲ್ಲಿ ಒಂದ ಇತ್ತುತ್
ಹೌದ್ರಿ ಇಲ್ಲಿ ಸತ್ ಬಿದ್ದಿತ್ರಿ ಒಳಗ ಅದ್ರಾಗ
ಇಲ್ರಿ ಜೀವನ್ತ ಇತ್ತ ಅದು ಬಾಳ ಓಡಾಳತಿತ್ರಿ
ಆ ರೀ
ಗಡಾಡ ನ ಹ ಅಂಜಲತ್ತಿದ್ರು ನಾ ಒನ್ ಟೈಮ್ ಇ ಗ ಏನಂದೆ ಈಗ ನನ್ಗ ಇದು ಬಾಡಲ್ಲ ನನ್ಗ ಇಲ್ಲಿ ಆಗಲ್ಲ ನಾ ಆ ಕಡೆ ಹೋಗ್ತೇನ ಅಂತ ಅಂದೇರಿ ಅವಾಗ ಇದ್ರ ನಾನೇ ಒಂದ ಕೋಲ್ ತಗೊಂಡ ಇಲ್ಲಿನ ಓಡಸಿ ನಾನೇ ಫಸ್ ಅಲ್ಲಿ ಜಂಪ್ ಮಾಡ್ಮ್ಯಾಗ ಎಲ್ರು ಬಂದ್ರ ಅಲ್ಲಿ
ಹೌದ ಎಲ್ರು ಬಂದೇವ್ರಿ ಅಲ್ಲೇನು ಚಂದ ಎಂಜಾಯ್ ಮಾಡ್ದೇವ್ ಬಿಡ ಸಣದಿತ್ತ ಅಲ್ರಿ ನಮ್ ಕು ಕುತ್ತೆ ಗೆ ಮಠ ಆಗ್ತದನ್ರಿ ನೀರು ಅಲ್ರರಿ
ಹಾ ಅಂದ್ರೆ ಆ ಮೆಮೊರಿ ಇನ್ನೊ ಸರಿ ನೆನ್ಸ್ಕೋಬೇಕ್ರ ಅದನ್ನ ರೀಕಾಲ್ ಮಾಡ್ಕೊಬೇಕು ಹ್ಮ್ ನೆಕ್ಸ್ ಟಮ್ ಹೇಳಾತ ರ ನಕ್ಸ್ಟೈಮ ಮೀಂಗ ಹೋದ್ರ ಅಲ್ಲೇ ದಾಂಡಲಿನೇ ಹೋಗಮ್ಮ ಅಂತ ಹೇಳಾತಾರಿೀ ಸೊ ಏನ್ ಮಾಡ್ತಾರನ್ ನೋಡ್ರಿ ಸರ್
ಇಟ್ರಂದ್ರ ನಾವ್ ಬರ್ತವ್ರಿ ಅದ್ರಾಗ ಇನ್ನೊಂದ ಏನ್ ಗೊತ್ತನ್ರಿ ಅಲ್ಲಿ ಸ್ವಿಮ್ಮಿಂಗ್ ಫುಲ್ಂಗ ಬೆಳಗ್ ನಮ್ಗ ಮಳಿಗಾಲ ಇತ್ತಲ್ರರಿ ಹೋಲಕ್ ಆಟ ಆಲಿಕ್ ಟೈಮ್ ಸಿಗಲ್ರಿ ಚಳಿ ಇತ್ತು ಕೋಲ್ಡ್ ಇತ್ತು ಟೈಮ್ ಸಿಗ್ಲ್ರರಿ ಬೆಳಿಗ್ ಮುಂಜೆಾನನೆ ಹೋಗಿ ಅಲ್ರರಿ ಸ್ವಿಮ್ಮಿಂಗ್ ಪಫಲ್ ನಂಗ ಆ ಕಾಡಿದ್ರ ಎಷ್ಟು ಮಸ್ು ಟೈಮ್ ಪಾಸ್ ಆಗ್ತಿತ್ ರರಿ ಅದು ಮಸ್ತ್ ಮಜಾ ಅನಿಸ್ತಿತ್ ರರಿ ಸುತ್ತ ಮಳಿ ಸಲವಾಗ ಯಾರು ನೀರ್ ದ ಇಿಳಿಯಲ ಇಲ್ರಿ
ಹೌದೌದು ಹೇಳ ಇಲ್ರಿೀ ಒಂದ ಎಷ್ಟ ಅಂದ್ರ ಒಂದ ಏಡ್ರಿಂದ ಎಂಟ ಜನ ಇರ್ಬೋದ್ರಿ ಅಷ್ಟೇ ಜನೇ ನಾವು ನೀರಾಗ ಆಟ ಆಡ್ಕೊಂಡು ಸ್ನಾನ ಮಾಡ್ಕೊಂಡು ಹ ನೀರಾಗಿ ಚಳಿ ಇ ಲ್ರಿ ಬಾಳ ವಾತಾವರಣ ಒಂದ ಹೆವಿ ರ ಏನು ಸೊ ಬಿಟ್ಟು ಬಿಡ್ ಅೇ ಉತ್ತರ
ಅದು ಇನ್ನೊಂದ್ರೀ ಪೈರ್ ಕ್ಯಾಂಪ್ ಅಂತ ಅಂತ ಅದೊಂದು ಏನಾದ ಇತ್ತು ಅಂದ್ರೆ ತೀರಾ ಮಸ್ತ್ ಯಾತದ ಇಲ್ಲ ಇಲ್ಲ ರೀ ಇ್ರಿ ಮೇಡಮ್್ರೀ ಒಂದ್ ಸ್ವಲ್ಪ ಫೋನ್ ಹಸ್ತಿನಿ ಇಲ್ಲಿ ಯಾರೋ ಬಂದಾರೀ ನಮ್ಮ್ ಮನಿಗೆ
ಹೌದ್ರಿ ಸರಿ ಆಮೇಲ್ ಕಾಲ್ ಮಾಡ್ತ್ರಿ
ಹಾ ಮಾಡ್ತೇನ್ರಿ
ಹ
ಹ್ಮ